ಹಲೋ
ಏಳ ಮಚಾ
ಏ ನಂಬಾರ ಬಂದ ನನ್ನದು ನಂಬ ನಮ್ ದೋಸ್ತ್ ನಂಬರ್ ಅದು
ಹೌದ್ ಬಂದಿದೆ ಏನೋ ನೀನು ಏನೋ ಒಂದು ಬಿಸ್ನೆಸ್ ಮಾಡ್ತೇ ಅಂತ ಯಾವ ಬಿಸ್ನೆಸ್ ಮಾಡ್ತದವಾಾ
ಯಾರಂದ್ರ
ಯಾರು ಹೇಳಿದ ನಂಗೆ
ಅದ ಯಾವ್ದಲ್ಲ ಗತ ಬಜಿನ ಸಿುತ್ತೆ
ಇಲ್ಲ ಗೊತ್ತಿಲ್ಲ ಯಾವ್ ಬಿಸ್ನೆಸ್ ಮಾಡೋದು
ಡೆಕರೇಷನ್
ಡೆಕೋರೇಷನ್ ಅಂದ್ರೆ ಯಾವ್ ತರ ಡೆಕೋರೇಷನ್ ಅಂದ್ರೆ
ಎಬ ಜೀವಿತ ಎಲ್ಲಾ
ಹಾ
ನಿಮ್ಮೂರಿಗ್ ಬಂದ್ ಮಾಡ್ಲಾ ಕಾಲ್
ಇಲ್ಲ ಅವಾಗ ಮಾಡಿದ್ಯಾ ನನ್ ಸ್ವಲ್ಪ ಹೇಳ್ ಅದ್ರ ಬಗ್ಗೆ ಯಾವತರ ಮಾಡ್ಬೇಕ್ ಯಾವ್ ತರ ಇಲ್ಲ.
ಎ ಎರಡ್ ನಂಬರ್ ಅಂಗಡಿ. ಈಗ ಫಸ್ಟ್ ಡೆಕೋರೇಷನ್ ಇದನ್ನ ಒಂದು ಯಾವ ಇರೋ ಶಾಪ್ ಯಾವ್ ಶಾಪ್. ತಿರ್ಗಾ ಡೆಕೋರೇಷನ್ ಮಾಡರ್ ಇರ್ತಾರ.
ಹಾ
ಆರಲ್ಲಿವಸ ಕಲಿ ತಡಕ ಅವ್ರು ಹೆಂಗ್ ಮಾಡ್ತಾರ ಹೆಂಗೆಲ್ಲ ಸ್ವಲ್ಪ್ ನೋಡ ಸಣ್ಣ ಸಣ್ಣ ವಿಚಾರ್ ಯ್ಸ್ಕೊಲ್ಲಾ ನೋಡ್ಕೊಂಡ್ ಹೋಗು.
ಹ್ಮ್
ಹೈದರಾಬಾದ ಕುಲ್ವಂದ ಎರಡ್ ಮೂರು ಅಡತಾಂಬ ಡಿಜನ್ ಅಂದಲ್ಲ ಅ ಸಾವಾರಾಕಿಸೆ ತಕ್ಕೊಂಡ್ ಬಾ.
ಹ್ಮ
ಒಂದ್ರ್ಸ ತಂಬಾ
ಹ್ಮ್ಮ್ಮ್
ಯ್ ಸಾರ್ ತಾಂಬಾ ಹೂವು ಆ ಎಲ್ಲ ತಲೆ ಸತಾರೆ ಎಂಟೆಂಟು ವರ್ಷ ಹೈದರಾದಾಗ.
ರೆಡಿಮಿಂಟ್ ಸಿಗ್ತವೆ ಅಲ್ಲಿ ಹ್ಮ್ಮ್
ಒಂದ ವರ್ಸ ಹಾಕ ಎಲ್ಲ ಊರಾಗ ಹಾಕ
ಹ್ಮ್
ಅವ್ಯಾಡ ಯಾವ್ರೆ ಸ್ವಲ್ಪ ಒಂದ ಹತ್ತು ಸಾವಿರತ್ತು ಒಂದ್ ಎಂಟು ಸಾವಿರ ಏಳ್ ಸಾವಿರ ಮಾಡು ಊರಾಗ.
ಹ್ಮ್
ಆ ವರ್ಸ ಒಂದ್ ಐವತ್ತು ಸಾವಿರ ಒಂದ್ ಲಕ್ಷ ರೂಪಾಯಿ ತಕ್ಕ.
ಹ್ಮ್
ಮೂರ್ ದಡಿಜನ್ ಸಾಂಬಾ
ಹ್ಮ್
ಅ್ರ ಸ್ವಲ್ಪ ರಕ್ಕತ ಆಕ್ತೆ ಮ ಎರಡ್ ವರ್ಸ್ ತನಕ ಏನ ರೊಕ್ಕ ಬೆಳ ಏನದು.
ಎರಡು ವರ್ಷದಾಗ ಏನಮ್ ಲಾಭ ಆಗಲ್ಲನೇನು.
ಹ ರೊಕ್ಕ ಆಗಲ್ಲ ಸಾಮಾನು ತಂದಿರ್ತಲ್ಲ ಇದೇ ರೊಕ್ಕ ಹತಾನ ನಮಗ ಆದ್ರೆ. ಧೊಡ್ದರಾಗ್
ಹ್ಮ್ಮ್
ಹಾ ಆತ ನಿಮ್ ಲಾಭ
ನಮ್ಮೂರಲ್ಲಿ ಇದ ಇವಾಗ ಆಲ್ರೆಡಿ.
ಏನು ಎ ನಿಮ್ ಊರಾಗ್ ಎದ್ದೂರ್ ಹಂಗೆ
ಹಾ ಊರಾಗ ಹ ಈ ಒಂದ್ ಅಂಗಡಿ ಅದು.
ಹ ಹೆಂಗ ಮಾಡ್ತಾನತ್ತ
ಹಾಆಆ
ಲ್ಲ ಮಾಡ್ತಾರಮ್ಮ
ಯ ಅಷ್ಟೇ ಮಾಡ್ತಾನ ಸಿಂಪಲ್ ಅವನು ನಮ್ ಫ್ರೆಂಡ್ ಆಗ್ಬೇಕು.
ನಾನೇ ಯಾವತರ ಅವಾವನಗಲ್ ಕೇಳಂತ ನೀನ್.
ಹ್ಮ್ ನೋಡ್ಬದು ಮಾಡಕಪ್ಪ ಚಲ ಚಲೋ ಮಾಡ್ಬೇಕು ಅಂದ್ರ ಅವ ಹೆಂಗ ಮಾಡ್ತ ಅನ್ ಪಾಟೀ ಚಲೋ ಮಾಡಿದಿ ಅಂದ್ರ.
ಹ್ಮ್
ಬರ್ತ
ಅಂದೆ ಒಂದ್ ಡೆಕೋರೇಷನ್ ಗೆ ಎಷ್ಟು ತೊಂತ್ರಿ ಅಮೌಂಟ್ ನೀವು ಮಾಡಕೆ.
ಸಿಂಪಲ್ ತಕೊರ್ ಐದ್ ಸಾವಿರ.
ಹಾ
ಒಂದ್ ಅಷ್ಟೆ ಮಾಡ್ಬೇಕ ಎರಡ್ ಸಾವಿರ ಹತ್ತು ಸಾವಿರ.
ಹ್ಮ್ಮ್ಮ್
ಹಂಗ ಡಿಸೈನ್ ಮಾಲ್ಯ ಹೋಗುತ್ತೆ
ಅಂದ್ರೆ ನೀವು ಎಷ್ಟ್ರ ತಾವು ಮಾಡಿದೀರಿ ಅಂದಾಜು
ಹ ಕೆಲ್ಸನ ಒಂದು ಒಂದು ಹದಿನದು ಸರ್ರ ತರ ಮಾಡಿ ಒಂದ್ ಇಪ್ಪತ್ ಇಪ್ಪತ್ತೊಂದ್ ಸರ್ರ ತರ ಮಾಡಿ ನೋ ಹಾ
ಹ್ಮ್
ಇಪ್ಪತ್ತ ಒಂದು ಸಾವರ ಅಷ್ಟ ಬಾಳ ಮಾಡ ಇಪ್ಪತ್ತ ಒಂದು ಸಾವರ ಒಂದೇನೆ ಅಷ್ಟು ಮಾಡ್ವಿ
ಹ್ಮ್
ವರ್ಸಾಗ ಒಂದ್ ಸಲ ಮಾಡಿವಿ
ಹ್ಮ
ಉಳಿಕಿದು ಎರಡ್ ಸಾವಿರ ಹತ್ತು ಸಾವಿರ ಎನ್ನೆರಡು ಸಾವಿರ ಹತ್ತು ಸಾವಿರ ಎಂ ಸಾವಿರ ಏಳಳ್ ಸಾವಿರ ಆ ಸಾವಿರ
ಹ್ಮ್
ಅದಂದ್ರೆ ಒಂದ್ ವರ್ಷಕ್ಕೆ ಎಷ್ಟು ಲಾಭ ಗಳಿಸಬೋದು ಆತರ ಡೆಕೋರೇಷನ್ಲ್ಲಿ
ಈ ವರ್ಷ ಎಂಬತ್ ಸಾವಿರ ಸಾಮಾನಿಗೆ ಆಯ್ತು ಈ ವರ್ಷ
ಎಂಬತ್ತು ಸಾವಿರ ಸಾಮಾನೇ ತಂದಿದ್ದ
ಈ ವರ್ಷ ಹೊಸ ಡಿಸೈನ್ ಈ ವರ್ಷ ಸಾಗದೆ ಒಂದು ಎರಡು ಲಕ್ಷ ಆಗ್ದೇ ಎರಡು ಲಕ್ಷ ಅಗಿದೇನಾ ಆ ಅದಿಕ್ಕೆ ಒಂದು ಎಂಬತ್ತು ಸಾವಿರ ಅಂತ ಹೋದ್ರ ನಮಗೆ ಉಳಿಯೋದೆ ಒಂದ್ ಲಕ್ಷ ಒಂದ್ ಲಕ್ಷ
ಪಾಡಲ್ಲೋ ಎರಡ್ ಎರಡ್ ಲಕ್ಷ ಅಂದ್ರೇನು ಜಾಸ್ತಿ ಉಳಿತ್ತಪ್ಪ ಲಾಭ ಅದ್ರಲ್ಲಿ
ಒಂದ್ ಲಕ್ಷ ಒಂದೇ ವರ್ಷ ಒಂದು ಲಕ್ಷ ರೂಪಾಯಿ ಸಾಮಾನು ಆಗಿದ್ವಲ್ಲ
ಹ್ಮ್ ಹ್ಮ್ ಹೌದೌದು
ಒಂದು ಲಕ್ಷ ಉಳೀತು ಈಗ ಸಾಮಾನು ಹಾಕಬಾರದ
ಹ್ಮ್
ಹೌದಾ ಈಗ ಬೇರೆ ಏನ್ ಮಾಡ್ತಬರ್ತಲ್ಲ ಈಗ ಬೇರೆ ಅವ್ರು
ಹ್ಮ್
ಹೇ ಡಿಸೈನ್ ಹೊಸದು ತಕೊಂಡುಬಪ್ಪಾ ಡಿಸೈಗಳು ಹ ಡಿಸೈನ್ ಅವಾಗ್ತ ಹೊಸ ಬೇರೆ ಮಾಡೆಲ್ ಅದ್ರ ಬ್ಯಾಟ್ರಿ ಇವಾಗ ಚಲೋ
ಹ್ಮ್
ಅಂಗ ಹೇಳ್ತರ ಹಂಗ್ ಹೇಳನ ಹೀಗೆ ಅಕ್ತಿರಾ
ಹ್ಮ್
ಮತ್ ತಂದ್ ಹಾಕ್ಬೇಕ ಮತ್ತ ಏನ್ ಮಾಡಕ್ ಬರಲ್ಲ ತಂದ ಡೆಕೋರೇಷನ್ ಬಬಿಸಿನೆಸ್ ಆಗಿರತ್ತ ಬಿಸಿನೆಸ್ ಮಾಡ್ಬೇಕಂದ್ರ ಹೆಚ್ಚಿ ಮಾಡಬೇಕು ವರ್ತೂ ಕಡಿಮೆ ಮಾಡಕ್ ಬರ್ಲಾ ಬಿಸಿನೆಸ್
ಹ್ಮ್
ಅದ ಅಂದ್ರ ಅದು ನಮಲ್ಲಿ ಡಿಪೆಂಡ್ ಬಿಸಿನಸ್ ಅದ ನಾವ್ ಹೆಂಗ್ ಮಾಡ್ತ ಅಂದ್ರ ನಮಗ ಅದು
ಹೌದಾ
ಹಾ ನಾವ್ ಒಟ ಚಲೋ ಮಾಡಿದಪ್ಪ ನಮ್ಗೇನದೇನ ಅಂದ್ರ ಊರ ಊರಿ ಒಬ್ಬರೇ ಯಾರ ದೋಸ್ತ ಈಗ
ಹ ನಿಮ್ ಊರಲ್ಲಿ ನಿಮ್ದು ಒಂದೇನಾ ಶಾಪ್ ಬೇರೆದುಇದೇನ
ನಮ್ದು ಒಂದೇ
ಹ್ಮ ಎಲ್ಲ ಬೇರೆ ಇದೆ ಅಂತ ಅನ್ಕೊಂಡೆ ನಾನು
ಟೆಂತ್ ಹೌಸ್ ನಮ್ದೇ ಡೆಕೋರೇಷನ್ ನಮ್ದೇ
ಟೆಂಟ್ ಹೌಸ್ ಹೆಂಗ ಅದೇ ಹಂಗೆ ಬಾಡಿಗೆನಾ ದಿನಲು
ಅದೇ ಬಾಡಿ ನಮ್ ಕಾಕೊಂಡ ಅಂದರದು
ಯಾಗ ಆದಯಾ ಯಾಕ
ಅದ್ ಕಾಕಾ ಅ ಫಸ್ಟ್ ನಮ್ಮ ಕಾ ಸಣ್ಣ ನ ಸಣ್ಣ ನಾ ನ ಅಡಕೊಂಡಂಬಂದ ಅದ್ ಕಾ
ಹ್ಮ್ ಹ್ಮ್
ಅತ ಡೆಕೋರಷನ್ ಅದು ಅವರು್ತ ನ್ದ ಟನ್ ತೌಸಂಡ್ ಡೆಕೋೇಷನ್
ನಿಮ್ದು ಅಲ್ವಾ ಟೆಂಟ್ ಹೌಸ್ ಅದು
ಟಂಟ್್ದ
ಹೌದಾ ನಿಮ್ೂಊರು ಅಂದ್ರೆ ನಿಮ್ ಊರಲ್ಲಿ ಬರ್ತಾರ ಟೆಂಟ್ ಹೌಸ್ಗೆ ಇರೋದ ಊರು ಚಕ್ಕೂರು
ಏನ
ನಿಮ್ಮ್ಊರು ಇರದೇ ಒಂದು ಇನ್ನೊರು ಇನ್ನೂರ್ ಮುನ್ನೂರು ಮನೆ ಇದೆ
ನಮ್ಮೋರಾಗ
ಅಂದ್ರೆ ಅಷ್ಟೊಂದು ಡೆಕೋರೇಷನ್ ಲಾಭ ಆಗತ್ತಾ
ಏ ಆಗ್ತದ ಅಂದ್ರೆ ಮದ್ವಿ ಇದ್ದಂಗಗೆ ಗೊತ್ತ ಮದ್ವಿ ಒಂದ್ ಎಂಟ ಅತ್ತಪ್ಪ ಅವ್ರ ಆಗ್ತದ ಲಾಭ
ಹ್ಮ್
ಮಜ ಮದೆ ಈಗ ಕಾತಳಗಾನ ಮಾಮಾನ
ಹ್ಮ್
ಅಂಟ ಸ
ಹ್ಮ್
ಹಸುನು ಬರ್ತಾವ
ಹ್ಮ್
ಕುರ್ಕೊಂಡಿಗ ನಿಮ ಮಜ ಹತ್ ಪೋನನ ನಮಗೂ
ಹ್ಮ್
ಪೂರ್ಪ ಕ ಆಕಾಸ್ುಡ್ಬೇಕ ಮಂಜ ಹತ್ರನಮ್ ಬಾಳ ಹಡಕತಾನಮಂಜ ಹತ್ರ ನಿಮ್ಮ್ರ ಪರ್ಪಂಜ ಎಲ್ಲ
ಹ್ಮ
ಅತ ಬೈ ಬಣಂತ ಬತ
ಹ್ಮ್
ಅದ ಯಾವೇ ಆರ್ಡರ್ ಬಂದ್ರೆ ಅವನ್ನ ಬರ್ಕೊ
ಹೌದು
ಹಾ ನಿಮ್ ಮುಸ್ಲ್ಮನ್ ಎಷ್ಟವಲ್ಲಿ ಅಲ್ಲ ಸಡ್ರ ಹ ಬಂದಪ್ಪ ಅಲ್ಲ ಸಡ ಆಹಾಯ ಮಾಡ್ಕೊಳಗೆ
ಹ್ಮ್
ಎಲ್ಲ ಸರು ಪುರ್ಕಜ ಅಲ್ಲಿ ಪುರ್ಕಂಜನ್ ಆರು ಇಬ್ರು ಮೂರು
ಹ್ಮ್
ಗುರ್ಪುಜಗಾರ ಹೊಡಿಗರಗಾರ ಕಾನಪುರಗಾರ ತಳಬಿಳಗಾರ ಗುಡ್ಡಳಗಾರ ತಂಡದಗಾರ ದ್ವಾರಳಗಾರ ಎಲ್ಲಾ ಊರಗಾರ ನೀ ಇಬ್ರ ಪುರೋನ ಆರ್ತಿ
ಹ್ಮ್
ಇ ಇಪರ ಪರ್ಾರ ಅ ಒಂದು ಸ್ಲ ಪರಿರಿಸರಿ ಆರ್ ಸಲ ಪರಿರಿಸರಿ ಇರ ಪರ್ಾರ ನಮಗೆ
ಹೌದಾ
ಅಂದ್ರ ರೊಕ್ಕ ಅಕ್ಕಷ್ಟು ಕ್ಲಿಯರ್ ಆಗಿ ಕೊಡಲ್ಲಪ್ಪ ಇಲ್ಲಿ
ಹಕ
ಜಲ್ದಿ ಕೊಡಲ್ಲ ಎಂದ್ರಿಸಸ್ತಾರ ಲೆಟ್ ಮಾಡ್ತಾರ ಚತ್ತ
ಹ್ಮ್
ಗಂಡ ವರ್ಷ ಹೊತ್ತಲ್ಲ
ಹ್ಮ್
ಆತಡಕಂತ ನಮ್ಗ ಆತ ಅಲ್ಲ
ಹ್ಮ್
ಜಲ್ದಿ ಕೋಡಂಗಿಲ್ಲ
ಹ್ಮ್
ಹಾ ಕೊಡ್ತೀನಿ ಕೊಡ್ತಂದ ಒಂದ್ ವಾರ ಹದ್ಿನ ಹಂಗ ಲೇಟ್ ಮಾಡಿ ಕೊಡ್ತಾರತ್ತ
ಹ್ಮ್
ಹಾ ಹಂಗಲ್ಲಿ ಆಯ್ತು ನಿಮ ಮೂರ್ ಮೂರಾಗಂದ ಬಂದಿರಪ್ಪಾ ಅಂದ ಅಷ್ಟೇ ಅ ಎರಡ್ ಮೂರ್ ಸಲ ಅಷ್ಟೇ ಬಂದಿನಿ
ಹ್ಮ್
ಈ ವರ್ಷ ಅಂತ ಬಂದಲ್ಲ ಹೋದ್ ವರ್ಷ ಬಂದೀನಿ
ಹ್ಮ್
ಹಾ ಸಲಾ ಬನಡಟ
ಹೌದಾ
ಹಾ ಒಂದ್ಸಲ ಬಂದೇ ನೀನ್ ಸಿಕ್ಕಿರ್ಬೇಕ
ನಾನ್ ನೋಡಿಲ್ಲಪ್ಪ ಯಾವಪ್ಪ ಅಂದಿದ್ದೆ ನೆನಪಿಿಲ್ಲನ್ಗ
ನೆನಪಾ ಅದು ನಾನು ಮಾತಾಡಿ ನನ ಕೊರ
ಹೌದಾ ನೋಡಿ ಹ ಅಲ್ಲೇನು ಮನೆ ಹತ್ರ ಬಂದಿದ್ದ್ಯಲ್ಲ ಅವನುನು ಒಂದ್ೆರಡ್ ವರ್ಷದಿಂದ
ಹಾ ರೈಟ್ ರೈಟ್ ಅಲ್ಲೇ ಬಂದುಿ ಅಲ್ಲೇ ಮಾಡೊಂದು
ಹಾ ಅದೇ ನ್ನುನು ಕಾಲೇಜ್ ಓದ್ತ ಇದ್ದೀ ನಾವು
ಕಾಲೇಜ್ ಓದ್ತಿದ್ವಿ ಅವ ನಮ್ ಮುಂದಿನ ಬ್ಯಾಚಲರ್ ಇದಾವ ಸೀನಿಯರ್ ಇದ್ದ ಅವ್ರ ಮನೆಗ ಇದ್ದಾವ
ಹ್ಮ್
ಯಾರದವ್ ಅಕ್ಕಂದ ಯಾರ್ದತ ಸೀನಿಯರ್ ಇದ್ದಾವ ಅದೇ ಬಾ ಕಾಲನಪ್ಪ ಅ ಎಲ್ಲ ಮಾತಾಡಸ್ತೇವ
ಹ್ಮ್
ಹಾ ಹನ ನೋಡ
ಹೌದಾ
ಹ ಕನ್ ಕಸಟಕಾವ
ಹ್ಮ್
ಆತಾಡ್ ಸರ್ಕಾಯತಪ್ಪ ಆ ಮ ಅಷ್ಟ ನನತಿದವಿ
ಹ್ಮ್
ಹ್ಮ ಊಟ
ಬಸ್ ಒಂಟದ ನಿಂತದ
ಒಂಟದ ಹೊಂಟದ ಮನಗ್ ನೋಡ್
ಬಸ್ ಮ ಸೌಂಡೇ ಬರ್ತಲ್ಲ ಬಸ್ ಅಲ್ಲಿ
ಕಪ್ಪ ಮಾಡಿಸನಲ ಅವರಿಗೆ
ಬ ಎಲ್ಲಾರಕ್ಕಾ ಪತ್ರ ಬಜ ಅಂಗಗಳ ಹೇಳಿಂದ್ ಮ ಎಲ್ಲಾರು ನಿಮ್ದ ಕೇಳಲ್ಲ ಎಲ್ಲಾರು ಕೇಳ್ತಿದ್ದಲ್ಲಾ
ಹ್ಮ್
ಅದ್ಕ್ಕೆಲ್ಲ ಬಂದ್ ಮಾಡ ಸದಕ್ಕೆ
ಹೌದಾ
ಬದ್ರ ಕುಂತರ ಜಗ್ಗಜ ಜನ್ ನಾಯಕ ನಾಯ್ಕೆಲಗ
ಹ್ಮ್ ಹ್ಮ್
ಆಾ್ಕ ಗಜ್ಜಲ್ಲ ಆಯ್ತಿವಿ ಮನಗ ತಾಣಪುರ ಅಷ್ಟು ಜನಲ್ಲ
ಹೌದಾ
ಅದೇವಊರು ಬಾಳ ಜನ ಇರ್ತಾರಲ್ಲಿ ಆಯ್ತ ಅಲ್ಲಿ ಕಾನಾಪುರ್ ಲಾಸ್ಟ್ ಯಾರ ಈ ಕಡೆ ಮೈತ್ತ ಯಾರಲ್ಲ ಮುಂದಕ್ಕ
ಹ್ಮ ಹಾ
ಹಾ ಹ ಇರ ಊಟಗಿ ತಲೋಟ ಇದಾರ
ಹ್ಮ ಆಯ್ತಪ್ಪ ನಿಂದು ಊಟ
ನಂದು ಮಾಡಲ್ಲ ಊರ್ವಿ ಮಾಡಕ್ ನೀ ಹೊಂತೀನಿ ಈಗ ಹೊಸ ರೋಡ್
ಹ್ಮ ಮಾಡೋಕ್ಕನ ಊಟ
ಮಾಡಕ್ ಮಾಡ್ಬೇಕಕ್ ಊರ್ರಿಗೆ ಹಗ ಮಾಡ್ಬೇಕು ಉಂಟಷ್ಟ
ನಂದ ಆಗಿದೆ ಊಟ
ಎಸ್್ತಗ ಊಟ ಅಂತ್ದ ಏನ್ ಊಟ
ಹ್ಮ್ ರೊಟ್ಟಿ ಮಾಡಿದ್ರು ಅದ್ರಲ್ಲಿೇ
ಹಾ ಸರಿ ಮಾಡ್ತಾರ ಮ ಒಣಿಗ್ ಪಣಿಗ
ಮಾಡ್ತಾರೆ ಅವ ಹದ್ನೇ ಜನ್ಕೊಮ್ಮಿ
ಇವತ್ ಮಾಡಲ್ವಾ
ಹಾ ಹಾ
ಹಾ
ಹೇಳ ನಮ್ ಹಡುೂರ ಯಾವ ನ ಅವನನ್ ಬಲ್ಲಿ ಎದು
ಅ ಯಾರು ಇಲ್ಲ ನಿಮೂರ್ ಜನ ಯಾರ ಅವಂದು ಶರ್ಮಂದ್ ಆಗಿದ ಅವನ್ ಬರ್ತಾ ಇಲ್ಲ
ಬರ್ಲ ಬರ್ಲಾವಾ
ಹ ಬರ್ತಾ ಇಲ್ಲ ಅವನು
ಹೂರು ನಮ್ ಬಾಯ ಕಾಲ ಹೋಯ್ದು
ಬಾಯ್ಸ್ ಕಾಲದ ಹೋಲ್ತಾರೆ ಯಾರಿಲ್ಲಪ್ಪ ಇಲ್ಲಿ ನಾನ ಒಬ್ನೇ
ಮಟ್ ಹಬ್ಬನೇ ಕಂಟಿನ್ಯೂ ಮಾಡ
ಸರಿ ಮಚಾ ಒಂದ್ ಆಗಲ್ ಕಾಲ್ ಮಾಡ್ತಯ ಒಂದ್ ಫೋನ್ ಬರ್ತಿದೆ
ಹ ಸ ಸತ
ಹ್ಮ ಹಾ
ಸರಿ ಹಾ